ಹಲೋ ಹೇಳಿ
ಹೇಳಿ
ಏನ್ರೀ ಮ ಮತ್ತೇನ್ ಸಮಾಚಾರ
ಹೇಳ್ಬೇಕು ನೋಡ್ರಿ ಮತ್ ನಾ ಮಾಡ್ಲಿ ನೀ
ಇಲ್ಲ ಪ ನೀವ್ ಮಾಡ್ರಿ ನಿಮಗೆ
ಯಾಕೆ
ಎಲ್ಲೆಲ್ಲಿ ಕೇಳಿದಿ ಎಲ್ಲೆಲ್ಲಿ ಬಿಟ್ಟಿದಿ ಯಾವ್ಯಾವ ಕೇಳಿದಿ
ಮ ಎಲ್ಲಿ ಮಂಗಳೂರು ಒಂದು ಕೇಳಿನಪ್ಪಾ ಮಂಗಳೂರು ಅದು ಬಿಟ್ರು ಇಲ್ಲಿ ಬಿಜಾಪುರ್ ಬಿ ಎಲ್ ಡಿ
ಹ ಮತ್ತಲ್ಲಿ ಗುಲ್ಬರ್ಗ ಕನ್ನಡ ಮಾಧ್ಯಮ ಅಲ್ಲೇನೊ
ನಾವು ಸೆಕೆಂಡ್ ಪಿಯುಸಿ ಮಾಡಿದ್ ಮ್ಯಾಕ್ ಕೇಳಿದು ಅಲ್ಲಿ ಕನ್ನಡ ಮೀಡಿಯಂ ಅದು ಇರತ್ತದ ಅಸ್ಟ್ ಒಂದ್ ಓಪನ್ ಇಲ್ಲ ಕಾಲೇಜ್ಗೆ ನಮಗ್ ಬೇಕು ಇಂಗ್ಲೀಷ್ ಮೀಡಿಯಂ ಬೇಕು. ಒಂದ್ ಸ್ವಲ್ಪ ರೊಕ್ಕನೆ ಹೆಚ್ಚಿಗ ಹೋದ್ರಗ್ಲಕ್ಕ ಕಾಸ್ಟ್ಲಿ ಆದ್ರ ಆಗ್ಲಕ್ಕ.
ಹ್ಮ್ ಹ್ಮ್
ಇಂಗ್ಲೀಷ್ ಮೀಡಿಯಂ ತಗೋಬೇಕಂತ ಮಾಡಿದ್ವಿ.
ಹ
ಮಾಡೋ ನೀನ್ ಸೂಟೇಬಲ್ ಆಗತ್ತೆ ಮಸ್ತ್ ಆಗುತ್ತೆ ಕೋರ್ಸ್ ಅದೂ.
ಹ್ಮ್ ಹ್ಮ್ ಹ್ಮ್ ಆಗೇತ್ರಿ ಪಕ್ಕ ಆಗುತ್ತ.
ನಿದ್ದೊ ನಮ್ಮ ಟಿಟಿಓ ಏನ್ ಮಾಡಾವ.
ಅಷ್ಟೇ ಅದನ್ನ ನೋಡ್ರೀ ಮಾಮಾರೆ ಹ್ಮ್
ಅಲ್ಲಾ ನಂದ ಬುಡು ನಂದ ಹೋಲಕ ನಂದು ಹೇಳಬ್ಯಾಡ ನೀನು. ನಾವ್ ಆಲ್ರೆಡಿ ಡಿಸೈಡ್ ಮಾಡಿದೀವಿ ಮಾಡ್ಲೇ ಬೇಕಂತ ನಂದ ಹೇಳ್ಬೇಡ.
ಹ್ಮ
ನಿಂದ್ ಹೇಳ ಈಗ ಇನ್ನ ಚಾನ್ಸ್ ಆದ ನಿನಗೆ
ಹ್ಮ್
ಒಂದ್ ವೇಳೆ ಆಗಲ್ಲಿಲ್ಲ ಅಂದ್ರೆ ಏನ್ ಮಾಡ್ತತಿಯಾ ಅಲ್ಲೇ.
ಏನಿಲ್ಲ ಅಲ್ಲ ಅಲ್ಲ ಅಲ್ಲ
ಇದು ಏನಾಗಲ್ ತಾನೆ ಓದ್ತಿಂದೆ.
ಅಂದ್ರೆ ಮುಂದ ನೋಡು ಪ್ಲಾನ್ ಬಿ ಪ್ಲಾನ್ ಬಿ ಹಾ
ಅಲ್ಲ ಪ್ಲಾನ್ ಮುಂದೆ ಏನ್ ಮಾಡತ್ತೀ ಹೇಳ ಏನಾರ ಪ್ಲಾನ್ ಬಿ ಏನಾದು.
ಏನ್ ಮಾಡಬೇಕು
ಬರೀ ಸದ್ಯಕ್ಕೆ ಏನಿಲ್ಲಾ ಅಂದೆ.
ಹ್ಮ್
ಆದ್ರೂ ಮಾಡ್ತಿರಿ ಬಿಡ್ರಿ ಟ್ಯಾಲೆಂಟ್ ಇದ್ರಿ ನೀವು ಹೆಂಗನ್ ಹೆಂಗೇನ-
ಆ ಜಾಸ್ತಿ ಅದ್ರೆ ಮಾಡಬೋದು ನಮಗೇನು.
ಅಷ್ಟ ಇರ್ಲ್ಲಾರ್ದೆ ನೀವೆ ಎಲ್ಲಾ ಯಾವುದೇ ಒಂದು ರೀತಿ ಡಿಸ್ಕಷನ್ ಅಂದ್ರೆ ಡೀಪ್ ಥಿಂಕಿಂಗ್ ಇರಾರ್ರೆ ಯಾವುದೇ ಡಿಸಿಷನ್ ತಗೋ ನೀವು.
ಇಲ್ಲ ಸರಿ ಸರಿ ಜಾಸ್ತಿ ಆಸೆ ಮಾಡ್ಬೇಡ ಅಂತೀನಿ.
ಹಸೆ ಯಕಾಗಗ್ತದೆಲ್ಲ ಪ್ಲಾನ್ ಬಿ ಇಟ್ಟಕಂದ್ ಇರ್ತ್ತ ಪ್ಲಾನ್ ಸಿಗಿಟ್ಟಕಂದಿರ್ತಿ ಒಂದ್ ವೇಳೆ ಇದ ಆಗಲ್ಲ ಅಂತ್ ಹೆಂಗ ಆಗೊದಿಲ್ಲ ಅದ ನಿನಗೆ ಆಗ್ಲ ಮತ್ತೆ ಯಾರಿಗ ಆಗ್ತದ ನಾನ್ ನೋಡಿ ಏನ್ಂತಿ ಯಾರ್ ಏನ್ ಮಾತಾಡ ತಿನ್ಗೆ
ಇರರ್ಲ್ಲಿ
ಹ ಏನ್ ಕೋಚಿಂಗ್ ಯಾವ್ದೋ ಕೆ ಎ ಎಸ್ ಹ
ಐ ಪಿ ಎಸ್
ಅದೇ ಬಂತ ಎಲ್ಲ ಒಂದೇ ಬಂತ ಕೆ ಎ ಎಸ್ ಇ ಪಿ ಎಸ್ ಸಿ, ಕೆ ಪಿ ಎಸ್ ಸಿ.
ಇನ್ ಐ ಪಿ ಎಸ್ ಹೇಳ್ತಾರ್ ಅಲ್ಲಿ ಕೆ ಎಂ ಎಸ್ ಮತ್ತ ಬಿಟ್ರೆ ಯಾವ್ದೂ ಹೇಳು. ಕೆ ಎಸ್ ಐಪಿಎಸ್
ಫ್ರೀ ಕೋಚಿಂಗ್ ಬಿಟನಲ್ಲ ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಹಾಕ್ಬೇಕಲ್
ಈಗಿರಿ ಇದೂ ಬಿಟ್ರೆ ನಾವ ಆಗ ಬಿಟ್ಟಿದ್ರ ಮತ್ ರಿಸಲ್ಟ್ ಇದ್ ಬಿಟ್ರಿ- ಕ್ಯಾಂಡೇಟದೈ ಕ್ಯಾಂಡೇಟ್ ಹಾ
ಈಗ್ ಬಿಟ್ಟೆ ನೋಡು ಮನೀ ಇನ್ನ ನಮ್ ನಮ್ ನಂಬ್ದ್ ಬಿಟ್ಟಾನ ಈಗ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದೌರ್ದು ಬಿಟ್ಟನ ಫ್ರೀ ಕೋಚಿಂಗ್.
ಹಾ.
ಹಾಕ್ಬೇಕ ಇಲ್ಲ ಸೆಲೆಕ್ಟ್ ಆಯ್ತ್ ಅಂದ್ರ ಅಕಡೆ ಓತಿಲ್ಲ.
ಹಾ ನೋಡಿದ್ಯಾ ಅವ್ವ್ ಫ್ರೀ ಕೋಚಿಂಗ್ ಸೆಲೆಕ್ಟ್ ಆದ. ಸ್ಟೂಡೆಂಸ್ ಲಿಸ್ಟ ಅಂತ ಬಿಟ್ಟಿದ್ರ.
ಇಲ್ಲಪ್ಪಾ ಈಗ ನಾನ್ ಭೀಮಾ ಸ್ಟೇಟಸ್ ಹಾಕಿದ್ದ ಅದು ನೋಡಿದೆೆ ಮತ್ತೆ ಟೆಲಿಗ್ರಾಮದಾಗೆಲ್ಲ ಬಂದ್ವು ನೋಟಿಫಿಕೇಶನ್.
ಮತ್ತ ಕರದ್ರ.
ಕರೀತನವಾ ವರ್ಷ ವರ್ಷ ಎವ್ರಿ ಇಯರ್ ಕರ್ಲೇಬೇಕಲ್ಲ.
ಮತ್ತೇನ್ ರೀ ಸಮಾಚಾರ.
ಎಲ್ಲ ಹೋಗ್ತದ ಅಂತೆ ಕಾಲೇಜ್ ಪೀಜ ಹೋಗುತ್ತೆ ಮೆಸ್ಸ ಹೋಗುತ್ತೆ.
ಹ್ಮ್.
ಒಂದು ಗುಣಮಟ್ಟವಾದಂತಹ ಶಿಕ್ಷಣನೇ ಸಿಗ್ತದ ನಿನಗ್ ಮತ್ತೆ. ಇದ್ರಕಿಂದ ಹೆಚ್ಚಿಂದ ಏನ್ ಬೇಕ ಹೇಳ.
ಮತ್ತೆ ಸಮವಚಾರ.
ಹೇಳ್ಬೇಕ್ ನೋಡ್ರಿ ಮತ್ತ ಯಾವಾಗ ಊರ್ ಕಡೆ ಬರೋದ.
ಬೇಕ್ ಯಾವ್ದನ ಏನನಾ ಎಮರ್ಜೆನ್ಸಿ ಇದ್ದರ ಬರಬಕ್ಕ.
ಎಮರ್ಜೆನ್ಸಿ. ಹ್ಮ್ ಹ್ಮ್ ಹ್ಮ್ ಏ ನೀನ್ ಫ್ರೀ ಆಗೋದ ಸಾಧ್ಯನೆ ಇಲ್ಲ ಬಿಡ ಇಲ್ಲಿ ಊರಾಗಿದ್ರ ಫ್ರೀ ಆಗಲ್ಲ ಇನ್ನೆನು. ಇನ್ನ ಅಲ್ಲಿ
ಇರ್ಲಿರಿ ಇರ್ಲಿ ಮಾಮ ಇರ್ಲಿ.
ಹಾ ಚಾನ್ಸೆ ಇಲ್ಲ.
ಇರ್ಲಿ ಇರ್ಲಿ ಅಂದೇ.
ನೋಡ್ರಿ ಮತ್ ನಾವ್ನ ಅಲ್ಲೇ ಇರ್ತೀವಿ ಅಕ್ಕಪಕ್ಕನೇ. ಕಣ್ಣಗ್ ಹಾಕೋರಿ ಅವಾಗ ಅವಾಗ.
ಆ ಗೌಡ್ ಇಲ್ಲೇವ ನಿಮ್ಗ ಇದ್ರ ಬಗಲಗ ಆದ ಅಂತ ಗೌಡಂದ.
ಏನ.
ನೋಡಂತಿ ಅಂತ ಪಾಟೀಲ್ ಬಿಲ್ಡಿ ಕಾಲೇಜ್ ಬಲ್ಲೆ ಮಾಡ್ಯಾನ್ ಅಂತ ರೂಮ್. ಹ್ಮ್ ಯಾರಂದ್ರ ಅವ್ನೆ ಅದ್ನ.
ಯಾವಾಗ.
ಅದೇ ಮನ್ನಿ ಎಕ್ಸಾಮ್ ಬಂದಗ ಹಾಸ್ಟೆಲ್ಗ ಇದ್ದೀವಿ ನೋಡ ಅಕಡೆ ಬರತ್ತವ್ ರೂಮ್ ಅಂತದ.
ಎಕ್ಸಾಮ್ ಬಂದಗ.
ಡಿಗ್ರಿ ಎಕ್ಸಾಮ್ ಬಂದಾಗ.
ಅವ ಅವಾಗೆ ಬಂದ್ನ್ವ ಅವ.
ಹಾ ಮತ್ ಮದಲ್ ಬಂದ ಎಕ್ಸಾಮ್ಗೋಸ್ಕರ ಮತ್ತೆ ಊರಿಗ್ ಬಂದನ್ ಅವ.
ಹ ಹಾ.
ಮೊದ್ಲ್ ಇದ್ದ ಮತ್ತೆನ ಈಗ ಹೋಗ್ಯಾನ್ ಅನ್ಕೊಂಡಿ ಏನ್ ನೀನ್.
ಹೌದಾ ನಂದ ಈಗ ಹೋಗ್ಯಾನ್ ಅನ್ಕೊಂಡಿನಿ.
ಎಲ್ಲಾ ಸೀನಿಯರ್ ಅದಾರ್ ರೀ ನಮ್ಕಿಂತ ತಮ್ಕಿಂತ ಈಪ್
ಹ್ಮ ಹ್ಮ ಹ್ಮ್.
ಕೋಚಿಂಗ್ ತಗೊಂಡ್ ಬಿಟ್ಟಾವ ಅಂದ್ರ ನಾನ್ ಒಬ್ಬೇನೇ ನೋಡ್ ಇಲ್ಲಿ. ತನಗೆ
ಹ್ಮ್ ನಮ್ ಸಿದ್ದುಗ ಹೋಗಿಲ್ಲ ಅಂದ್ಯ.
ಅವ್ರು ಬಿಡ ಅವ್ರು ಬೇರೆ ಪ್ರೊಫೆಷನ್ ಅದು
ಅಲ್ಲ ಕೋಚಿಂಗ್ ತಗೊಂಡ ಅಂದಲ್ಲ ಅದು ಕೇಳದೆ ನಾ
ಅವ್ರಿಗೆ ಅವಶ್ಯಕತೆ ಇಲ್ಲ ಇದರದ
ಹಾ ಅಲ್ರಿ ನಿಮ್ಮ್ದು ಬೇರೆ ಅದ ಬೇರೆ ಥಿಂಕಿಂಗ್ ಬೇರೆ
ಹ್ಮ್ ಹ್ಮ್ ಇನ್ನೊಂದ್ ನಾಕ ವರ್ಷ ಆಗೋಣ ಮೀಟ್ ಆಗಮ.
ಏ ನೀವ್ ಸಿಗತಿರ್ಲಾ ಅನ್ಸತ ಮೋಸ್ಟ್ಲಿ ಅಪಾಯಿಂಟ್ಮೆಂಟ್ ಲೆಟರ ಕೊಡಬೇಕ ಏನ್
ಸಿಗಂ ಅರನ ನೋಡ ಮಾಡತಂಟ ಯಾರನ್ ವಿಕಟ್ ತಗಿತಾರ ಅಲ್ಲಿ ಆದ್ರ ಅವಾಗಾದ್ರೆ ಸಿಗತಿವಲ್ಲ
ಇಕ್ಕಡ ತಗದರ ಬರ್ತರಿ ಅಲ್ಲ ಆಯ್ತ ಅದನ ಇಲ್ಲೆ ಓಂ ಶಾಂತಿ ಅಂತ ಹಾಕ್ ಬಿಟ್ರ ಮುಗಿತ.
ಎಲ್ಲಿ ಅಡತನಾಟ ನಾವೇ ತಕೊಂಡು ಅಂದ್ರೆ ಎಲ್ಲಿ ಕಿರಿಕಿರಾನ ಎಲ್ಲಿ ಅದದಂಗ ಇದಾನೆ
ನೀನ್ಸಕತ್ತರಿ
ನಮಗೇನ್ ಗ್ಯಾರಂಟಿಲ್ಲ ಬಿಡ ಅಲ್ದೇನ್ ಇರ್ತೀವಂತ..
ಹಂಗ ಹೆಂಗ್ರೀ ವಕೀಲ್ ಸಾಬ್.
ಹನ್ಯಾಡ ಚಟ ಮಾಡತಿವಿ...
ಎ ಯಾವ ಎಟ್ರಕೆಟ್ ಮಾಡಿದಿಲ್ಲ ನೀನ ಅಂತ ಪರಿ ಚಟ ಮಾಡ್ತಿ ಚಟ
ಎ ಏನ್ ಮಾಡ್ತಿವಿ ಹುಡುಗಿಯರ್ ಚಟ ಮಾಡ್ತೀವಿ. ತಿಂತೀವಿ ಕುಡಿತೀವಿ ಸ್ಟಿಂಗ್ ಅಂತ ಏನ್ ಕುಡಿಬಾರ್ದು ಅದೇ ಕುಡಿತೀವಿ.
ಹ ಡೈಲಿ ಯಟ್ಟ ಟೈಮ ಮೂರ ಮೂರ ಆಗ್ತಾವ ಏನ್ ಮಾಡ್ತಿ
ಹ್ಮ್
ಎಲ್ಲಾ ಹಂಗೆ ಸುಮ್ಮ ಮನ್ಸ್ಯ ಕಣ್ಮೆ ಮಾಡ್ಸರ ಎಲ್ಲ ನಮ್ಮನ್ ಒಳಗ್ ಬಾಳ ಅವ
ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅನ್ನಂಗ ಆಗೆದ.
ಹ್ಮ್
ಏ ಇದ್ದಿ ಬರ್ಲಾತ್ತದ...
ಹ ಇಲ್ಲ ಹೇಳ್ರಿ. ಮತ್ತೇಏನಾದ್ರು ಹೊಸ ವಿಷಯ ಯಕಡೆ ನಲ್ಲಿಗನ ಹೋಗೋದು ಹ ಆಕಳಸ ಮತ್ತ ಊಟ ಮಾಡಿ ಬರ್ತಿರ್ತದ ಆಕಸದೇ ಏನ
ಹ್ಮ್ ಹ್ಮ್ ಎಷ್ಟ ಜನ ಓದ್ತರಿ ಡೈಲಿ
ನಾವು ಓದದ ಐ
ಹ್ಮ್ ಇಲ್ಲ ಲೈಬ್ರರರಿ ಎಷ್ಟುತನ ಕುಡತೀರ ಆದರ
ಹಂಗ ಬರ್ಲಿಕ್ಕೆ ಹಿಂಗ ರೂಟಿ ಬರ್ತಾ ಇದ್ದೇನ
ಹ್ಮ್ ಇನ್ನೊಂದ ಕೇಳ್ಬೇಕಂದ್ರ ಎಷ್ಟೊ ತನ ಫೋನ್ ನೋಡತಿರಿ ಅದ್ರ
ಇಲ್ಲ ನಾವ ಎಲ್ಲ ಒಬ್ಬತಕ ಮುಕ್ಕೋತಿವಿ. ಇವತ್ತು ಸ್ವಲ್ಪ ನೀವು ಮಾತಾಡಾಕತ್ತಿರಲ್ಲ
ಯಾವಾಗ ಮುಂಜಲೆ ಒಂಬತ್ತಕ್ಕ ಮಕ್ಕತ್ತಿಂದೆ? ಅಂದ್ರ ರಾತ್ರಿ ಬೆಳಗ್ಗಿನ ಹೋದದ ಮುಂಜಾನೆ ಒಂಬತ್ತಕ್ಕ ಮಕ್ಕೋದನ
ಎಲ್ರೀ ಇವತ್ತ ಬರು ಹ್ಮ್ ಮಕ್ಕೋತೀವಿ ಒಂಬತ್ ಗಂಟೆಗೆ ಮಲಕೋತಿದ್ದವಿ ಬಟ್ ನೀವು ಮಾಡಿದ್ರಿ ನಾ ಸ್ವಲ್ಪ ಇದರಲ್ಲಿ
ಹ್ಮ್ ಹ್ಮ್ ಹ್ಮ್
ಅಂತ
ಆಯ್ತ ಆಯ್ತ್ರ ರಿ ಮಲ್ಕೋರಿ ಮಾಮ ಬೇಡ ಅಂದ್ರ ಆರಾಮ್ಸಿರ್ರಿ ಎಲ್ತ ನೋಡ್ಕೋರಿ ಚೆನ್ನಾಗಿ ಓದ್ರಿ
ಹ್ಮ್
ಸ್ವಲ್ಪ ದೊಡ್ಡ ಆಫೀಸರ್ ಆಗಿ ಆದಷ್ಟು
ಎಲ್ರರಿ ಬಾಳ ಆಸೆ ಮಾಡ್ಬಡ್ರಿ ನಮಗ
ಸರ್ಕಾರಿ ಜೀಪ್ನಲ್ಲಿ ಯಾವಾಗ ಒಂದ್ ರೌಂಡ್ ಹಾಕ್ಸಿರಿ ಆದ್ರೀ
ಹಾ ಅಂತಿರ್ತದೆ ಈವೇನು ಹೋಗಿ ಏನ್ ಮಾಡ್ತವ ಸುಮ್ಮನೆ ವೇಸ್ಟ್ ಅವ್ನು ಬರಿ ಅಲ್ಲೇ ಇದ್ ಮಾಡಕ ಹೋಗ ಅಂತಿ
ಏನು
ಅಲ್ಲಿ ಎಂತಿ
ಏನ್ ಅಂತಿನಿ.
ಹ್ಮ್
ನಾನೇನ್ ಅಂದೆ
ಹ ಈವಗನ್ ಹ ಕ್ರ ಅದ ಏನ ಸುಮನೆ ಹೋಗಿ ಇದ್ ಮಾಡಕೊತ ನೋಡಂತ ಅಂದಿ.
ನಾನ
ಅಲ್ಲ ನೀವ್ ಅನುಭೋದ ಮಾತು ಅನುಭೋದ ಮಾತುಗಳು ಅಂದೆ. ಈ ಫೀಲ್ಡಿಗ್ ಏನದ ಅಂತ ಹ
ಯಾರನ್ನ ಜಡ್ಜ್ ಮಾಡಕ್ ಆಗಲ್ಲ‌.
ಎಕ್ಪೀರಿಯನ್ಸ್ ಮೇಲೆ ಎಳ್ಕತೇನ್ರಿ ಅನ್ಬಹುದು.
ಎರಡು ಜನ ಮಾಡೋದಿಲ್ಲ ನಾನು ನಿನ್ನ ಕೆಪಬಿಲಿಟಿ ನಿನಗೆ ನನ್ನ ಕೆಪಬಿಲಿಟಿ ನನಗೆ
ಹ್ಮ್
ಈಗ ನನಗೆ ಆಗಲ್ಲ ಅಂದ್ರೆ ನಿನಗ ಆಗಲ್ಲ ಅಂತ ಅಂದ್ರೆ ತಪ್ಪ್ ಮೂರ್ಖತನ ಆಗುತ್ತೆ ಬ್ರೋ.
ಹ ನೋಡಿರ್ತಿಲ್ಲ ಎಷ್ಟ ಅಂದೇ ಇವನ್ ಕೆಪಬಿಲಿಟಿ ಅಂತ ಸುಮಂದ್ ಹ್ಮ್
ನಿನ್ನ ಕೆಪಬಿಲಿಟಿ ನಿನ್ನ ಹುಟ್ಟಿಸಿದ ತಂದೆ ತಾಯಿಗೆ ಗೊತ್ತಾಗಲ್ಲ.
ಹ್ಮ್
ಒಬ್ಬ ಮನುಷ್ಯ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರಂತೆ ನೀನೇ ಹೇಳಿಲ್ಲ.
ಹ
ಹಂಗೆ ಮಾಡಿದಪ್ಪ ಅಂದ್ರೆ. ದೊಡ್ಡವರು ಸುಮ್ನೆ ಹೇಳ್ಯಾರ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ. ಸಡನ್ ಎತ್ತಿ ತೋರ್ಸಿದೆ ಅಂದ್ರೆ ಏನ್ ಮಾಡ್ತಿಯ.
ಹೇಳ್ರೀ ಹಾಗೇನೂ ಇಲ್ಲ.
ಹಾ
ಹಂಗ ಹೆಂಗ ಅಂತನಿ
ಅಲ್ಲ ಡೋಂಟ್ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ನೀನ್ ತಿಲ್ಕೋಬೇಡ ನೀನು.
ಹೆ ನಾನ್ ಹಂಗೆ ತಿರ್ಕೋ ಹೋಗಲ್ಲ ಪ್ಪ ಹಂಗಂದ್ರೆ ಗೊತ್ತಿಲ್ಲ ಅಂತಪ ಇನಸೆಂಟ್ ನಾವೆಲ್ಲಾ. ಅ ಕಡೆ ಈ ಕಡೆ ಅಂತವಿ ಹ್ಮ್ ಸರಿ ತರಿ